ಹಲೋ ಹೇಳಿ ಸರ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ
ನಾನ್ ಚೆನ್ನಾಗ ನೀವ್ ಹೆಂಗಿದ್ದೀರಾ ಹ್ಮ ನಾವು ಚೆನ್ನಾಗಿದ್ದೀನಿ ಮತ್ತೆ ಏನ್ ಕೆಲ್ಸ ಮಾಡ್ರಿವತ್ತೇನ್ ಎಲ್ಲಾ ಹೊರ್ಗೆ ಹೋಗಿದ್ರಾ
ಇಲ್ಲ ಸರ್ ವರ್ಕ್ ಏನ ಹೋಗಿಲ್ಲ ಮನದೊಂದ್ ಸ್ವಲ್ಪ ಕೆಲ್ಸ ಇತ್ತು ಇವತ್ತು
ಹೌದಾ ಏನ್ ಕೆಲಸ ಮಾಡ್ತಾರೆ
ಹ ಮನೇದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಸ್ತಾ ಇದ್ದೀವಿ ಅದ್ರದ್ದೇ ಸ್ವಲ್ಪ ಕೆಲ್ಸಗಳು ಇತ್ತು ಹಂಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿನೇ ಇದ್ದು ಅಂತ ಹ್ಮ್
ಏನ್ ಕನ್ಸ್ಟ್ರಕ್ಷನ್ ಏನು ಏನು ಇಲ್ಲ ಮನೆ ಕಡಿಸತಾರ ಏನ್ ಕಡಸ್ತಾ ಇದ್ರ
ಮನೆ ಕಟ್ಟಿಸ್ತಿದ್ದೀವಿ ಸಾರ್ ಹಾ
ನಿಮ್ ಸೈಟ್ ಇತ್ತೇನಮ್ಮ
ಹ ಇಲ್ಲ ನಮ್ ತಾಯಿಯವರು ನಾವಿಲ್ಲ ಸ ಹಾ
ಹ ನಿಮ್ ತಾಯಿ ಯಾರ್ದು ಅಲ್ಲ ಅ ನಿಮ್ ತಾಯಿ ಮನೆ ಇದೆ ಅಂತ ಹೇಳಿರಲ್ವಾ
ತಾಯಿ ಮನೆ ಇದೆ ನಾವೀಗ್ ಸ್ಕೂಲ್ ಬೇರೆ ರಜಾ ಅಲ್ಲಾ ಅದಕ್ಕೆ ಇಲ್ಲೇ ಮಗಳು ನಾನು ಇಲ್ಲೇ ಬಂದ್ವಿ ಸೇರ್ ಕೊಂಡಿದ್ದೀವಿ
ಹೀಗ ನಿಮ್ ತಾಯಿ ಹುಷಾರ ಅಲ್ಲಲ್ಲ ಮಾಡ್ ಡೀನ್ ತಾಯಿಗ್ ಹುಷಾರಿಲ್ಲ ಅಂದ್ರಿ ಏನ್ ಹುಷಾರಿಲ್ಲ ಅಂದ್ರಿ
ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹ ಮುಂಚೆನ ಅಸ್ತಮಸ್ ಶುಗರು ಬಿ ಪಿ ಇತ್ತು ಈಗ್ ಒಂದು ಹೋದರ್ಷ ವರ್ಷ ಅಲ್ಲ ಆಚೆ ವರ್ಷ ಹಾರ್ಟ್ ಅಟ್ಯಾಕ್ ಆಗಿತ್ತು ಮನೆಯಲ್ಲೇ ಮಿಡ್ ನೈಟ್ಪು ಪುಣ್ಯಕ್ ನೋಡ್ ಕೊಂಡು ಆಸ್ಪತ್ರೆಗೆ ಸೇರ್ಸಿ
ಹ್ಮ
ಹಾ ಅದೇ ಇದು ಸಂಟ್ ಕುಂಡುಸ್ ಅವ್ರೆ
ಹೌದಾ
ತರೆ
ಈ ಹೆಂಗಿದ್ದಾರೆ ಈಗ
ಚೆನ್ನಾಗಿದ್ದಾರಣ್ಣ ಪರವಾಗಿಲ್ಲ ಅಂದ್ರೆ ಅದೇ ಅವ್ರು ಹೇಳೋದ್ನೆಲ್ಲ ನೀ ನೀಟಾಗಿ ಇವರು ಚೆನ್ನಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ ಫುಡ್ ಆಗಿರ್ಬೊದ್ ಮತ್ತೆ ಎಲ್ಲೂ ಹೊರ್ಗಡೆ ಟ್ರಾವೆಲಿಂಗ್ ಎಲ್ಲ ಹೋಗದೇ ಇಲ್ಲ ಅವರು
ಹಾ ಹಾ ಹಾ ಹಾ ಹಾ
ಹೋಗಂಗೆ ಇಲ್ಲ ಜಾಸ್ತಿ ಅಂತ ಟೈಮ್ ಟೈಮ್ ಫುಡ್ ಫುಡ್ ಅಲ್ಲಿ ಮಿಟ್ ಅಲ್ಲಿದ್ದಾರೆ ಚೆನ್ನಾಗಿ ಹಂಗಾಗಿ ಪರ್ವಾಗಿಲ್ಲ ಅಂದರೆ ಮಾತ್ರರೆ ಕರೆಕ್ಟ್ ಟೈಮ್ ಏನ್ ಊಟ ತಿಂತಾರೋ ಬಿಡ್ತೋ ರೋ ಮೆಡಿಸನ್ ಮಾತ್ರ ಒಂದ್ ದಿನಾನು ಒಂದ್ ಟೈಮ್ ಮಿಸ್ ಆಗೋದಿಲ್ಲ
ಮ ಇದು ಫುಡ್ ಏನ್ ಕೊಡ್ತೀರಾ ಅವ್ರಿಗೆ
ಅವ್ರರೆಲ್ಲ ಶುಗರ್ ಲೆಸ್ಣ್ಣ ಬೆಳಗ್ ಹೊತ್ತಲ್ಲ ಅೇ ಚಪಾತಿ
ಹಾ
ಮುದ್ದೆ ಗಂಜಿ ಈ ತರ ಮಿಲೆಟ್ಸ್ ಥರ ಆತರ ರೈಸ್ ಕಮ್ಮಿ
ಎಷ್ಟ ಸ್ವಾಮಿ ಎಷ್ಟತ್ ಕೊಡ್ತ ಎಷ್ಟ
ಅದೇ ಲಿಮಿಟೆಡು ಲಿಮಿಟೆಡು ಅವರು ಒಂದು ಬೆಳಗ್ಗೆ ಎದಾಳದೆ ಸ್ವಲ್ಪ ಲೇಟು ಈಗ ಒಂದು ಎಂಟು ಗಂಟೆ ಹಿಂಗೆ ಎದೊಳ್ತಾರೆ ಆಮೇಲೆ ಸ್ವಲ್ಪ ಕಷಾಯ ವಿಷಯ ಅದೇ ಇ ಇದು ಡಿಟಾಕ್ಸ್ ಅಂತ ಮಾಡಕ್ ನ ಕುಡಿತಾರೆ ಆಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಬೆಲ್ಲ ಹಾಕೊಂಡು ಕಾಫಿ ಕುಡಿತಾರೆ ಅವ್ರ ಅದೊಂದು ಹ್ಯಾಬಿಟೆಡ್ ಇದೆ ಅಂತ ಅದೇ ಬೆಳಿಗ್ಗೆ ಒಂದ್ ಲೋಟಸ್ ಅಟ ಂ ನೋಟ ಕುಡಡಿರಿಂದ್ ಡಾಕ್ಟ್ರು
ಹಾ
ಹಾಗಾಗಿ ಆಮೇಲೆ ಒಂದ್ ಹತ್ತು ಗಂಟೆ ಅಕ್ ಟಿಫನ್ ಮಾಡ್ಕೊಂಡ್ಂಬಿಡ್ತಾರೆ ಶುಗರ್ ಟ್ಯಾಬ್ಲೆಟ್ ತಂತಾರಲ್ಲ ಚಪಾತಿನೋ ಇಡ್ಲಿನೋ ರವೆ ಇಡ್ಲಿನೋ ಈ ತರದ ಏನಾದ್ರು ಟಿಫನ್ ಮುಗಿಸ್ಕೊಂಡ್ಬಿಡ್ತಾರೆ
ಹ್ಮ್
ಟಿಫನ್ ಮುಗಸ್ಕೊಂಡು ಒಂದು ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ಬಿಸ್ಿಲ್ಲ ಆ ಶಾತ್ಗೆ ಊಟ ಮಾಡ್ಕೊ್ಂಬಿಡ್ತವಿ ಅಮೇಲೆ ಮಾತ್ರೆ ನಂಗದಿರುತ್ತೆ ನಾಲಕ್ ಗಂಟೆ ಹೆಂಗೆ ಗಂಜಿ ಗಿಂಜಿ ಮಾಡ್ಕೊಂತಾರೆ ಗಂಜಿ ಕುಡಿತಾರೆ ರಾತ್ರಿ ಎಂಟ್ ಗಂಟೆಗೆ ಕರೆಕ್ಟಾಗಿ ಹೇಳವ್ರೆ ಊಟದ ಟೈಮ ಎಂಟ್ ಗಂಟೆಗೆ ಊಟ ಮಾಡ್ತ ಕೊಂಡು ವಾಕು ಜಾಸ್ ಜಾಸ್ತಿ ಮಾಡಂಗಿಲ್ಲ ನೀರ್ ಜಾಸ್ ಕುಡಿಯಂಗಿಲ್ಲ ಎರಡುವರ್ ಲೀಟರ್ ಮೇಲೆ ಏನಾದ್ರು ಲಿಕ್ವಿಡ್ ಐಟಮ್ ತೊಗೋಳಿ
ಹ್ಮ
ಹ ವಿತ್ತಿನ ಎರಡುವರ್ ಲೀಟ್ರುದ್ ಒಳಗಡೆ ಇರ್ಬೇಕು
ಏನ್ ನೀರ್ ಕುಡುದ್ರೆ ಏನಾಗುತ್ತಂತೆ
ಆ ಹಾರ್ಟಗೆ ಪ್ರಾಬ್ಲಮು ಹಾರ್ಟ್ ಅಟ್ಯಾಕ್ ಆಗಕು ಮುಂ ಚೆ ನೀರು ಚೆನ್ನ ಕುಡೀರಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು ಹಾರ್ಟ್ ಅಟ್ಯಾಕ್ ಅಂ ಅಮೇಲೆ ಇವ್ರು ಸ್ಟಂಟ್ ಟು ಎಂ ಎಂ ಸ್ಟಂಟ್ ಕುಂಡುಸಿದರೆ ಅದಕ್ ಹೋಗಿ ನೀರು ವಾ ಲಾಕ್ ಆಗುತ್ತೆ ಅಂತಾನೋ ಏನೊ ಒಟ್ನಲ್ಲಿ ಇವರ್ಗೆ ಫುಡ್ ಚೆಕ್ ತಲ್ಲಿ ಎರಡುವರ್ರು ಎರಡುವ್ರ್ ಲೀಟರ್ ಮೇಲೆ ನೀರ್ ಕುಡಿಅಂಗಿಲ್ಲ
ಓ ಹ ಹ ಹ್ಮ ಒಟ್ಟೆ ಚಲ ನೋಡ ಕಾಣ್ತಾಇದಿರಾ ಅಮ್ಮುನ್ನ
ಆದ್ ಹೆಂಗ ಪುಣ್ಯಕ್ಕೆ ನಮ್ಗ ಅವರೇ ಆಧಾರ ಅಣ್ಣ ಚೆನ್ನಾಗಿರ್ಲಿ ತಂದೆ ತಾಯಿ ಚೆನ್ನಾಗಿದ್ ಆದ್ರೆ ನಮ್ಗ ಅದೇ ಅಲ್ವಾ ಖುಷಿ ಇನ್ನೇನಿದೆ ಆಸ್ತಿ
ಇಲ್ಲ ಏನಿಲ್ಲ ನೋ ಅದೇನ ಕರೆಕ್ಟಗ ಈಗ ನೀವ ಈಗ್ ಇದೇ ಮನೆಗ್ ಇದ್ಬಿಟ್ ಗ ಅಮ್ಮ ಮನೆಲೆ ಇದ್ದಿರಲ್ವ
ಒ ಬೇಸಿಗೆ ರಜೆ ಅಲ್ಲಣ್ಣ ಸ್ಕೂಲ್ ಗಳು ಇಲ್ವಲ್ಲ ಅಲ್ ಯಾರು ಇಲ್ಲ ಬಿಲ್ಡಿಂಗ್ ನಲ್ಲು ಎಲ್ಲ ಹೋಗವ್ರೆ ಇವು ಅವಕ್ಕೂ ನಮ್ಮ್ ಹುಡ್ಗ್ ಇವ್ರಗೂ ಅಲ್ಲಿದ್ದ್ ಬೇಜಾರು ಇಲ್ಲ ದ್ ಅಂದ್ರೆ ಮನೆ ಕೆಲಸ ನಡೀತಾತ್ತಲ್ಲಾ ಆ್ರಗೊಟ್ಟಿ ಕಾಫಿಗೆ ಆಳು ಗುಡಗೇಟಿ ಕಾಫಿ ಮಧ್ಯಾಹ್ನದ ಹೊತ್ತಿ ಬಿಸಿಲು ಇರೋದ್ರಿಂದ ಜ್ಯೂಸ್ು ಹಂಗೆಲ್ಲ ಸ್ವಲ್ಪ ಕೊಡ್ತ ಅವ್ರು ನಮ್ಮ ತಾಯಿಗ ಆಗಲ್ಲ ಎರಡು ಎರಡು ಫ್ಲೋರ್ತ್ತ ಕತ್ಬೇಕು ಅಂದರೆ ಹಂಗಂಗ ನಾನ ಇಲ್ಲೇ ಇದ್ದೀನಿ
ಈಗ ಎಷ್ಟು ಮನೆ ಕಡಿಸ್ತಾರದು ಇವಾಗ ಆಕೆ ಕೆಳಗಡೆ ಗೌಂಡ್ ಇತ್ತಲ್ವ ಯಾವ
ಗ್ರೌಂಡ್ ಇತ್ತು ಅದು ಅದ್ಮೇಲೆ ಅಷ್ಟೇ ಅಣ್ಣ ಸ್ವಲ್ಪ ಡೆಮಾಲಿಶ್ ಮಾಡ್ಸಿ ಆದ್ರ ಮೇಲೆ ಒಂದ್ ಫ್ಲೋರ್ ತ್ತತ ಇದ ಇ ಹ್ಮ್
ಚೆನ್ನಾಗ್ ಮಾಡ್ ನೋಡ್ಕೊಳ್ಳಿ ಯಕೆ ಹದ್ರೆ ಇರೋರ್ನ ಉಳಿಸಸ್ಕೊಂಡ್ಗ್ಬೇಕು ಕೆಲ್ವಾ
ಹಓೋಣ್ಣ ಏನ ನಮ ಪುಣ್ಯದ ಅದು ಪುಣ್ಯಕ್ಕೆ ನಾವ್ ಅವತ್ ಹಂಗ ಆದಾಗ ಮಲ್ಗಿಲ್ಲ ನಾನು ಯಾವತ್ತ ಯಾವತ್ತು ಡೈಲಿ ರೂಮ್ ಡೋರ್ ಹಾಕೊಂಡ್ ಮಲ್ಲಿಕಂಬಡೋಳು ಮಲ್ಕೊಂಡಿಲ್ಲ ಸರ್ ನಾನವತ್ತು ಒ ಆ ಟೈಮ್ಗೆ ಏನು ಗೊತ್ತಿಲ್ಲ ಏನ್ ಸಿಂಕ ಆಯ್ತು ಅಂತ ಕರೆಕ್ಟ್ ಆ ಎದ್ ಬಂದೆ ನಾ ಎದ್ ಬರಕ ಅವರು ಯಾ ಆಕ್ಸಿಜನ್ ಮಿಷಿನ್ ಎಲ್ಲ ಮನೆಗೆ ಕೊಡ್ಸಿದೀವಿ ಅವರಿಗೆ ಮುಂಚೆನೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಆಗಿತ್ತು ಅಂತ ಅಡ್ಮಿಟ್ ಮಾಡಿದ್ದು ಒಂದ್ ಎರಡ್ ಸತಿ ಹಾಗಾಗಿ ಜಾನ್ ಮಿಷಿನ್ ಎಲ್ಲ ಮನೆಗೆ ಕೊಡಸ್್ಬಿಟ್ಟಿದ್ದು ಹಕ್ಕೋತೀನಿ ಅಂದ್ರು ಆಯ್ತು ಅಂತ ಆಕ್ಸಿಜನ್ ಜನ್ ಹಾಕ್ಸಿ ನಾನು ಆಯ್ತಮ್ಮ ನಾನು ಯಾ ಕೋ ಲೂಸ್ ಮೋಷನ್ ಆದಂಗ ಆಯ್ತು ಒಂದು ಟೈಮ್ ಅಂತ ಹೋಗ್ಬಿಟ್ ಬಂದ್ರು ಓಡ್ ಬಂದ್ರು ಪುಟಿ ಯಾ ಆಗ್ತಿಲ್ಲ ಸೆಕ್ ಸೆಕೆ ಸೆಕೆ ಆ ಉಷ್ ಶುಗರ್ ಏನೋ ವೇರಿಯೇಷನ್ ಆಗ್ಬಿಟ್ಟಿದೆ ಎಕಂದ್ರೆ ಸೆಕೆ ಕಿತ್ಕೊ ಶುಗರ್ ವೇರಿಯೇಷನ್ ಆಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದು
ಹಾ
ಆಮೇಲೆ ಇಲ್ಲ ಹೆಂಗ ಅನ್ಕಾನ್ಷಿಯಸ್ ಆಗ್ಬಿಟ್ರು ಒಂತರ ಎದೆ ಇಡ್ಕೊಂಡು ಅವರು ಹಂಗೆ ಆಗ್ತಿಲ್ಲ ಅಂತ ಚೆಚ್ಚ್ ಕಮುಟ್ ಅಂತ ನಾವ ಎದೆ ಎಲ್ಲಾ ಉಜ್ಜಿ ಏನೇನು ಮಾಡುದು ಮೇಲ್ಗಡೆ ಒನ್ರರ್ ಆಂಟಿ ಅವ್ರನ್ನಲ್ಲ ಕುಗ್ಬಿಟ್ಟು ಎಲ್ಲ ಮಾಡ್ದ ಆಮೇಲೆ ಯಾಕ ಕನ್ ಕಾನ್ ಶೇಸ್ ಆಗ್ಬಿಟ್ರು ಇಮಿಡಿಯೇಟ್ಲಿ ಯೋಚನೆನೆ ಮಾಡ್ಲಿಲ್ಲ ಕರ್ಕೊಂಡ್ಡೋಬಿಟ್ಟ ನಾವು ಹಾ ಮಿಡ್ ನೈಟು ಹಂತ ಅವ್ರು ಅಂದ್ರು ಡಾಕ್ಟ್ರು ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗಿದ್ರು ಅಷ್ಟೇ ಮುಗೀತು ಕಥೆ ಇರದು ಅಂತ ಅಂದಿರು ಏನ ದೇವ್ರ ದಯ ಆಯಾಸ ಗಟ್ಟಿ ಐತೆ
ಟ್ಟಿ ಇದ್ರ ತಾನೇ ಉಳ್ಕ ಸಾಧ್ಯ
ಹ ಅಂತ ಅನ್ ನಾಲ ಗಂಟೆಗೆ ಬೆಳಿಗಿನ ಜಾವ ನಾಲ್ಕು ಗಂಟೆಗೆ ಕಾನ್ಶಿಯಸ್ ಬಂದಿದೆ ನೋಡಿ ಮಿಡ್ ನೈಟ್ ಹನ್ನೆರಡುವರೆಗೆ ಹನ್ನೆರಡುವರೆಗೆ ಅವ್ರಗ ಹಂಗ ಆಗಿದ್ದು ಅವ್ರಗ್ ನಾವ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು ಗೊತ್ತಿಲ್ಲ ಅವ್ರು ಮಿಷಿನ್ ಹಾಕಿ ಎಲ್ಲ ಬಾಯೊಳಗೆ ಎಲ್ಲ ಏನ ಪೈಪಗಳು ಹಾಕಿ ಎಲ್ಲ ಇದ್ ಮಾಡಿದ ಗೊತ್ತಿಲ್ಲ ಐ ಸಿಗ್ ಹಾಕಿ ಹಾಕಿರದು ಗೊತ್ತಿಲ್ಲ ಅವ್ರಿಗೆ ಮಿಷಿನ್ ಹಾಕ ಅಕ್ಕತಿನಿ ಎಂದಿರೋದು ಅಷ್ಟೇ ಗೊತ್ತ ಈ ಗ್ಯಾಪ್ನ ಇರೋದು ಅದ್ ಬಿಟ್ಟು ಬೇರೆ ಏನು ಗಾಪ್ನ ಇಲ್ಲ ಅಂತ
ಇಲ್ಲಲ್ಲ ದೇವ್ರ ತಾಯಿ ನೋಡ್ ಕಡೆ ಚೆನ್ನಗಿತ್ ನಿಮ್ನೆ ಚೆನ್ನಾಗಿಟ್ರ ಏನ್ ತೊಂದ್ರೆ ಇಲ್ಲ ಹಂಗಾಗಿ ಏನೋ ಒನ್ ಹೂಳುಳ್ಸ್ಕೊಂಡಿಲ್ಲ ಬಿಡ್ರಿ ಹೋಗಲಿ ಎಷ್ಟ್ ಖರ್ಚು ಆಯ್ತಾರ ಮತ್ತ ಅವತ್ ದನ್ನೆದೆ ಎಷ್ಟು ಖಚ್ಚು ಆಯುತ್
ಅಂದ್ರೆ ನಾವು ಏನ್ ಮಾಡ್ದೋಣ ಅವತ್ ತೊಂದಿಸ ಮಾತ್ರ ಅಡ್ಮಿಟ್ ಮಾಡಕೊಂಡ ವಾ ರಾಮಯ್ಯದಲ್ಲಿ ನಾವು ಅದೇ ಬಿ ಪಿ ಎಲ್ ಕಾರ್ಡ್ ಬರುತ್ತಲ್ಲಾ
ಹಾ ಹಾ ಹಾ ಹಾ ಹಾ
ಪಪ್ಪ ಯಾರೋ ಹೇಳುದ್ರು ನಮ್ಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ ತರೆ
ಬೂಹ್
ಇಲ್ಲೆಲ್ಲಾ ನೀವು ಇಷ್ಟೊಂದ ದುಡ್ ಇಡಕ್ ಆಗಲ್ಲ ಅಲ್ಲಿ ಕರ್ಕೊಂಡ್ ಹೋಗ್ಬುಡಿ ತಂದ್ರೂ ನಾವೇನ್ ಮಾಡು ಅದು ಡಿಸ್ಚಾರ್ಜ್ ಮಾಡಿ ಸೀದಾ ರಾಮಯ್ಯ ರಾಮಯ್ಯ ಕರ್ಕೊಂಡೋದ ರಾಮಾಯಕರ್ ಕರ್ಕೊಂಡ್ ಹೋಗಿ ಅಲ್ಲೇ ಅಡ್ಮಿಟ್ ಮಾಡ್ವೊ ನಾಲ್ವಂತೆಟ್ಟು ಸಾವ್ರ ಆಯ್ ತ್
ಹಾ ಹಾ ಹಾ ಹ್ಮ
ಕೊಟ್ರು ನಮ್ಗೆ ಅದಕ್ಕಿಂತಲೂನು ಚೆನ್ನಾಗ್ ಅಲ್ಲೇ ಅವ್ರು ಗೌರ್ಮೆಂಟ್ ಅವ್ರಿಂದ ಅಪ್ರೂವಲ್ ತಗೊಂಡು ಫ್ರೀ ಆಫ್ ಕಾಸ್ಟ್ ಅಷ್ಟಾಗಿ ಇದು ಸ್ಟಂಟ್ ಕೊಂಡುಸಿದ್ದು ನನ್ನೆರಡ್ ದಿವ್ಸ ಟೈಮಿಡಿತ್ ಕಷ್ಟೇ ಎ ಬಟ್ ಊಟ ತಿಂಡಿ ನೋಡ್ಕಳೋರು ಅವೆಲ್ಲ ಚೆನ್ನಾಗಿತ್ತು ರಾಮಯದಲ್ಲಿ
ಹೋಗ್ಲಿ ಬಿಡಿ ಹೆಂಗ ಒಂದ್ ಅನುಕೂಲ ಆತಲ್ಲ ಮತ್ತೆ ಎಲ್ಲಿ ಈಗ ಇವತ್ತು ಹೆಂಗ ಅನುಕೂಲ ಆ ಇವತ್ ಮತ್ತೆ ಇಲ್ಲ ಇದನ್ನಲ್ಲ ನೋಡ್ಕೊಂತ ಕನ್ಸ್ಟ್ರಕ್ಷನ್ ವರ್ಕ್ ಯಾರು ನೋಡ್ಕ ಏನ್ ನೋಡ್ಕೊಂತಲ್ಲ ಹಾ ಹಾ
ಅಣ್ಣ ಇದ್ದಾನೆ ಹೌನು ಕೆಲ್ಸ ಹೋಗಿಲ್ಲ ಅವನ್ ನೋಡ್ಕೊಂತಾನೆ ಹ್ಮ್ ಹ್ಮ್ ತಂದೆ ಇದ್ದಾರೆ ಇನ್ನು ತಂದೆ ಚೆನ್ನಾಗವ್ರೆ
ಹೌದಾ ಅವ ಆ ಎಲ್ಲಿದ್ದರ ಅವ್ರ ತಂದೆ
ಅವರು ಮ ನಾವೊಂದು ನಮ್ದು ತೋ ತೋಟ ಇದ ಮಾಡಿದ್ದಾರೆ ಅವರ ಮಾವ ಸೋದ್ರ ಮಾವ ಅವರ ಅಮ್ಮನ ತಮ್ಮ ಅದನ್ನ ನೋಡ ಕೊತ ರೆ ಇಲ್ಲಿದ್ರೆ ಸುಮ್ನೆ ಏನಾದ್ರೂ ಧೂಡ್ಮೆಗೆ ಒಂದ್ ಆಧಾರ ಬೇಕಲ್ಲಾ
ಹಾ ಹಾ ಹಾ ಹಾ ಹಾ
ಕೆ ತೋಟಗೀಟ ಮಾಡಿದರೆ ಅವ್ರಿಗೆ ಕಾರ್ ಡ್ರೈವಿಂಗ್ ಮಾಡಕ್ ಬರಲ್ಲ ಸೊ ಮಾವನ್ಗೆ
ಹಾ
ಹಂಗಾಗಿ ಎಲ್ಲಾದ್ರು ಕರ್ಕೊಂಡ್ ಹೋಗೋದು ಕರ್ಕೊಂಬರೋದು ತೋಟ ಅಡಿಕೆ ತಟಾ ತೆಂಗಿನ ತೋಟ ಎಲ್ಲ ನೋಡ್ಕೊಳನ್ನ ಮಾಡ್ತಾರೆ
ಹ್ಮ್ ಹ್ಮ್ ಹ್ಮ್
ಹ್ಮ ಏನು ಕೆಲ್ಸ ಇಲ್ದಾಗ ಇಲ್ಲಿಗ್ ಬರ್ ತ್ತಾಎ
ಈ ನಿಮ್ದ್ ಊರಗ ಜಮೀನು ಪಾಮಿನೆನು ಇಲ್ವಾ
ಯಾರ್ದ ಅಣ ನಮ್ದೇನ್ ಇಲ್ಲ ಅಣ
ಈ ಅಮ್ಮಾರದುು
ಅಮ್ಮವ್ರ್ದು ಎಲ್ಲ ಒಂದ್ ಚೂರ ಅವ್ರ ಹೆಣ್ ಮಕ್ಳು ಒಂದು ಇಷ್ಟು ಇಷ್ಟು ಬಂದೈತ ಅಷ್ಟ್
ಹಾ ಹಾ ಅದಾಗ ಏನೋ ಮಾಡಿಸ್ತ ಇಲ್ವಾ
ಅದ ಏನು ಮಾಡಲ್ಲ
ಹಾ
ಯಾರೀಗ ಎಲ್ಲ ಇಲ್ ಬೆಂಗ್ಳೂರಲ್ಲಿ ಬಿಟ್ಬಿಟ್ಟು ಅಲ್ಲೋಗ ಮಾಡ್ಕೊಬೇಕೊಂಡ್ರೆ ಈ ಈ ಒಂದ ಸ್ವಲ್ಪ ಸ್ವಲ್ಪ ಅದನ್ನ ಯಾರ್ ಮಾಡ್ಕೊತಾರೆ ಅವಕ್ಕೆಳ ಖರ್ಚು ಮಾಡ್ಬೇಕು ಬೋರ್ ಹಾಕ್ಸ್ಬೇಕು ಇಡ್ಬೇಕು ಮಾಡ್ಬೇಕು ಎಲ ನಮ್ದೇ ಒಂದಷ್ಟ ಟೆಕ್ ಎಕ್ರರೆ ಇದ್ರೆ ನೋಡ್ಕೊಳ್ಳೋಣ ಅಂತ ನೋಡ್ಕೋಬಹುದು ಹಾ ಆಮೇಲೆ ನಮ್ಮ ಹೆಸರುಗಳಿಗಿನ್ನು ಇನ್ನುೂ ಭಾಗ ಆಗಿಲ್ಲ ಬಂದಿಲ್ಲ ಹ್ಮ ಬಾಗ ಆಗ್ದಲೆ ಬರ್ದಲೇ ಮಾಡ್ರಿ ಅಂದ್ರೆ ಯಾರ್ಮಡತಾರೆ
ಅದೇನೋ ಕರೆಕ್ಟ್ ಈಗ ನೀವೇನೋ
ಹಾ ನಾವ್ ಹೇಳದ್ವಾ ನಾವ್ ಮಾಡಿ ಅಂದ್ವ ಯ ನಮ್ಮನ್ ಕೇಳ್ಮಾಡುದ್ರಾ ಹಿಂಗೆಲ್ಲಾ ಮಾತ್ ಳ್ ಬರುತ್ತೆ ಸರ್ ಯಾಕಂದ್ರಿಗ್ ನಮ್ ತಂದ್ ವ್ರ್ ಅವ್ರು ಎಲ್ಲಾ ಜಂಟಿ ಇದ್ದಾಗ ಎಲ್ಲ ಅದೇನೇನೊ ಮಾಡ್ಸ್ ಕೊಂಡ್ ಪಾಣಿ ಪ್ರಾಣಿ ಲ್ಲಾ ಈಗವ್ರ್ ಅಣ್ ತಮ್ದಿರೋ ನಾವ್ ಹೇಳುದ್ವ ನಿಮಗ್ಬೇಕಿತ್ತು ನೀವ್ ಮಾಡ್ಸುದ್ರಿ ನಾವ್ ಮಾರಲ್ಲ ಭಾಗ ಮಾಡ್ಕಳಲ್ಲ ಅಂತಾರೆ ಹ್ಮ್ಮ್ ಇಂಗಿರ್ಬೇಕಾದ್ರೆ ಕಷ್ಟ ಅದಕ್ಕೆ ನಮ್ಮಂದೆ ತಲೆ ಕೆಡ್ಸ್ ಕೊಳಲ್ಲ ನಾವ್ಯಾ ನಾವಿಡ್ದಿದ್ವಿ ಕಷ್ಟ ಬಿದ್ಬಿಟಿದ್ವಿ ಎಲ್ಲಾ ಮಾಡ್ಬಿಟ್ಟು ತಗೊಂಡೋಗಲ್ಲಾಕ್ ನಮ್ಮಕ್ಳು ತಿಂದ್ರೆ ತಿನ್ಲಿ
ಹ್ಮ್
ಒಂದೋಸ್ ದ್ರೆ ನಮ್ಮಕ್ಕ್ಳು ಏನೋ ನಾಳೆ ದಿನ ನಮ್ಗ ದುಡ್ಡಿ ಆಧಾರ ಆಯ್ತಾರೆ ಅಂತ ಅವ್ರು ಲೆಕ್ಕಾಚಾರ
ಏನೋ ಸರಿ ಅದೇನ್ ತೊಂದ್ರಿಲ್ಲಾ ಹಮ್ ನಮ್ಮ ನಂಪಾಲಿಗ್ ಬಂ ಏನೋ ಮಾಡದ್ ಬರ್ಲ ಅಂದ್ರ್ ಎಮ್ಮಾಡದ್ ಬತ್ತದೆ
ಯಾಕಂದ್ರೆ ಇದು ಒಬ್ಬ್ರುಕೈಯಾದ್ರೆ ಏನೋ ಮಾಡ್ಬೋದು ಒಬ್ರುಕೈದಲ್ಲ ಹ್ಮ್ ಇರೋದ ಆರಾರ್ಜನಾ ಐದೈದ್ಜನ ನಾಕ್ನಾಕ್ಜನಗಳು ಇರ್ತಾರೆ ಒಬ್ರು ಮಾಲ್ತಿವಿ ಅನ್ನದ್ರೆ ಒಬ್ ಒಬ್ರು ನಾವ್ ಮಾರಲ್ಲ ಅಂತಾರೆ ಎಲ್ಲಾರೂ ಹಾಕದ್ರೆ ತಗಳವ್ರು ತಗಳದು ಹ ಅಂಗಾಗಿ ಯಾಯಾರ್ ತಲೆ ಕೆಡ್ಸ್ಕೊಳಕ್ಕೊಗಲ್ಲ ಹ್ಮ್
ಏನೇನೋ ಕತೇನಪ್ಪಾ ಇವ್ರ್ದು ಏನೋ
ಮತ್ತೆ
ಹ್ಮ ಹೇಳ್ಬೇಕಣ ಮ ಮಕ್ಳೆಲ್ಲಾ ಹೇಗಿದ್ದಾರೆ ಚೆನ್ನಾಗಿದ್ದಾರ
ಹಓ ಚೆನ್ನ ಒಂದ್ ಎರಡ್ ನಿಮಿಷ ಬಿಟ್ಟು ಮಾಡ್ತನರ